ಹ್ಮ
ಹಲೋ
ಹ ಊಟ ಆಯ್ತು
ಹ್ಮ ಆಗೇದ ಅಮ್ಮ ನಿಮ್ದು
ನಮ್ದಾಯ್ತು ಏನು
ನಾನು ಪುಳಿಯೋಗ್ರ ಮಾಡಿದ್ದೆ ಪುಳಿಯೋಗ್ರೆ
ಪುಳಿ ಹೊಗರೆ ಹ್ಮ್ ಹ್ಮ್
ಪುಳಿ ಹೊಗರೆ ಮಾಡಿನಿ ನೀವು
ನಾವು ಚಿತ್ರನ್ನ ಹ್ಮ
ಚಿತ್ರನ್ನ ಮಾಡಿದ್ರೆ
ಹಾ
ಏನ್ ಮಾಡಕತ್ತಿ ಏನ್ ಮಾಡಕತಿ ಕೆಲಸ
ಏನ್ ಇಲ್ಲ ಹ್ಮ್ ಹ್ಮ್ ನೀವೇನ್ ಮಾಡಕತ್ರಿ
ನಾನ ಏನ್ ಇಲ್ಲ ಈಗ ಜಸ್ಟ್ ಊಟ ಆಯ್ತು
ಹ್ಮ್
ಫೋನ್ನಾಗ ಮಾತಾಡ ಕತ್ತಿನಿ
ಹ್ಮ ಹ್ಮ್
ಹ್ಮ ನೀವು
ನಾವೇನಿಲ್ಲ ಇಷ್ಟ ತನ ಡ್ಯಾನ್ಸ್ ಮಾಡಿವಿ
ಡಾನ್ಸ್ ಮಾಡಿದ್ರಿ ಯಾ ಡ್ಯಾನ್ಸ್ ಮಾಡಿದ್ರಿ
ಅದ್ ಮನೆ ಓಪ್ಲಿಂಗ್ ಡಿ ಜೆ ಸುಮ್ ಒಂದ್ ಸ್ವೀಕಾರ ಒಂದಿದೆ ಡಿ ಜೆ ಹಚ್ಚಿ ಡ್ಯಾನ್ಸ್ ಮಾಡಿವೆ
ಯಾರ್ಯಾರು ಮಾಡಿದ್ರಿ
ನಾವು ಆಮೂಲ್ಯ ಬವಾನಿ ಸುಮ್ ಸಣ್ಣ ಹುಡುಗರು ಯಾರ ದೊಡ್ಡರ ಇಲ್ಲ
ಹೌದಾನ
ಹ್ಮ್ ಇನ್ನ ಈಗ್ ಬಂದೇನ್ ಮಮ್ಮಿ ಅಡಿಗೆ ಚಿತ್ರಾನ್ನ ಮಾಡಿದ್ಲು
ನಮ್ಮನ್ ಕರಿಬೇಕ್ರ ನಾವ ಒಂದ ಸ್ಟೆಪ್ ಹಾಕ್ತಿದೀವಲ್ಲ
ಯಾರಿಗಿ ಕರ್ದಿಲ್ಲ
ಹ್ಮ್
ಸುಮ್ನೆ ನಾವು ಇಷ್ಟೇ ಮಾಡಿದ್ದೀವಿ ಸುಮ್ಮ ಹುಡುಗರು ಹುಡುಗರು
ಎಲ್ಲಾರ್
ಅವಾಗ ಏಳುವರೆಗೆ ಹೋಗಿ ಇನ್ನ ಈಗ್ ಬಂದಿವಿ
ಹೌದನ
ಹ್ಮ
ಬಂದ್ ಮಾಡೋ.
ಹಾ ಊಟ ಆಯ್ತು ಎಲ್ಲಾರ ಸೇರಿ ಊಟ ನಮ್ದು.
ಹ್ಮ
ಹ್ಮ್
ಮತ್ತ.
ಎಲ್ಲಾರ್ದು ಊಟ ಆಯ್ತು ಏನ್ ಎಲ್ಲಾರ್ದ ಊಟ ಆಯ್ತ
ಹ್ಮ್
ಇವಾಗ ಜಸ್ಟ್ ಪುಳಿಯೋಗರೆ ಅದು ಇದು ಇರ್ತದಲ್ಲ ಅದರ್ ಲೇ ತಿಂದೆ ಏನ
ಹ್ಮ್ ಅಂಬಿಕಾ ಹೇಳಿದ್ಲ ನಮ್ ಫ್ರೆಂಡ್ ಹೇಲಿದ್ಲ.
ಹಾ
ಅದೇ ಟ್ರೈ ಮಾಡದೆ
ಹಾ ಇಲ್ಲಾ ಅದು ಪೌಡರ್ ಸಿಗ್ತದ.
ಅದೇ ಪೌಡ್ರ ತರ್ಸಿದ್ದೆ
ಇಲ್ಲಿ ಸಿಗ್ತಾವೇನ್.
ಹಾ
ಹೌದಾ
ಹ್ಮ
ಹ್ಮ್ ಹ್ಮ್ ಎಲ್ಲಿ ಇಲ್ಲೆರ ಹ್ಮ್ ಹ್ಮ್
ಆಯ್ತ ಅದ ಹಾಕಿ ಅದ ಇದು ಮಾಡದಷ್ಟೇ.
ಹ್ಮ್ ಉದ್ದಿನ ಬೇಳೆ ಶೇಂಗಾ.
ಹ್ಮ್
ಎಲ್ಲ ಹಾಕದ ಎಣ್ಣೆಗ ಫ್ರೈ ಮಾಡದ ಆಯ್ತು ಅನ್ನಾ ಹಾಕಿ ಕಿಸಿ ಬಿಡದ ಮಸ್ತ್ ಆಗಿತ್ತು ಬಿಡ.
ಹ್ಮ್ ಚಲೋ ಆತದ ನಾ ಒಂದ್ ಎರಡ್ ಸಲ್ ಮಾಡಿನ ಭೀ.
ಹ್ಮ.
ಮಸ್ತ ಅಕ್ಕೇತಿ ಪುಳಿಯೋಗರೆ
ಮತ್ತ ಏನ್ ಮಾಡಾಕತ್ತರಿ.
ಮತ್ತ ಏನಿಲ್ಲ
ಹ್ಮ್
ಇವಾಗ ಏನ ಇಲ್ಲ ಇವತ್ತ ಮಾತಾಡಿ ಸ್ವಲ್ಪ ಏನನ್ ಓದ್ಬೇಕ.
ಓದ್ಬೇಕಾ.
ಹಾ ಡಿಸಿ ಹಾಕಿವ ಮತ್ತೆ ಓದ್ಬೇಕಲ್ಲ.
ಹ್ಮ ಯಾವಾಗ ಬರ್ತಂತ ಪೋಸ್ಟ್ ಬಿಟ್ಟಿದ್ದ
ಇಲ್ಲ ಅಪ್ಲಿಕೇಶನ್ ಹಾಕಿದ್ ಇವಾಗ ಮನ್ನಿ ಎಷ್ಟ ಬಾಳ ದಿನ ಆಯ್ತ
ಅಪ್ಲಿಕೇಶನ್ ಹಾಕಿದ್ದ ಎಷ್ಟ ದಿನಕ್ಕ ಬರುತ್ತ ಅದ
ರೀ ಎಕ್ಸಾಮಾ.
ಹಾ
ಆಗಷ್ಟ ಒಳಗ ಅದಾವ ಅಂತ.
ಅಗಷ್ಟ. ಇದು ಎಷ್ಟು ಸಿಕ್ಸ್ ಸೆಮ್ಮ್ ಏನ್ ಫಸ್ಟ್ ಸೆಮ್ ಇದು ಡಿಗ್ರಿ.
ಪೋರ್ತ ಸೆಮ್ ಇವಾಗ.
ಪೋರ್ತ ಸೆಮ್ ಏನ್
ಹ್ಮ್ ಹ್ಮ್ ಹ್ಮ್.
ಹ್ಮ್ ಹ್ಮ.
ಏನ ಎರಡ್ ಸ್ಯಾಮ್ ಆದರ ಡಿಗ್ರಿ ಮುಗೀತ.
ಅಂದ್ರೆ ಇನ್ನ ಒಂದ ವರ್ಷ.
ಹ್ಮ್ ಇನ್ನ ಒಂದು ವರ್ಷ ಅಸ್ಟೇ.
ಹ್ಮ
ಇವಾಗ ಆರ್ ತಿಂಗಳಾಗಿ ಇವಾಗ ಎಕ್ಸಾಮ್ ಇರ್ತವ ಮತ್ತೆ. ಆಯ್ತದಾಗ ಇವಾಗೆ ಜಾಸ್ತಿ ತೊಂತರ್ ಫಿಫ್ತ್ ಸಿಕ್ಸ್ತ್ ಸಮಗೆ ರೊಕ್ಕ.
ಹ್ಮ್
ಹಾ ಇವಲ್ಲ ಲಾಸ್ಟ ಸೇಮ್ ಎಲ್ಲಾ ಜಾಸ್ತಿ ರೊಕ್ಕ.
ಹ ಹೌದಾನ
ಹ್ಮ್
ನೋಡ್ಬೇಕು ನಮ್ದ ಇನ್ನ ರಿಸಲ್ಟ್ ಬಂದಿಲ್ಲ ನೋಡ್ಬೇಕ ಏನ್ ಮಾಡ್ಬೇಕೇನ್.
ಇವಾಗೆ ಆರ್ ಸಾವಿರ ಅದಂತ ಈ ಸೇಮ್ಗ ಯಾಕೋ.
ಏ ಇಲ್ಲ ಅಲ್ಲಿ ಆದ ಬೇರೆ ಬೇರೆ ಸ್ಕೂಲ್ ಬೇರೆ ಬರ್ತಾರ ಅದ ಅಲ್ಲಿ ಜನನಿಗೆ ಜಗಿಯದಂತ ಮತ್ತ.
ಹಾ
ಅನ್ನೇ ಅದಂತ ಮತ್ತೆ ಇಲ್ಲಿ ಕಡಿಮೆ ಇಲ್ಲಿ ಐದ್ ಸಾವಿರ ಏನ ಅಂತ.
ಹ್ಮ್ ಅಲ್ಲಿ ಜಾಸ್ತಿ ತೊಂತಾರ ಕಾಲೇಜ್ದಾಗ ಎಲ್ಲದಕ ಬರೆ ರೋಕ್ಕಾನೆ.
ಹ್ಮ್ ಅಲ್ಲಿ ಜನನಿಗೆ ಇದಕ್ ಜಗಿತೊಂತಾರ ಇಲ್ಲಿ ಕಡಿಮೆ ಆದ.
ಹಾ ಅಲ್ಲಿ ಜಾಸ್ತಿ ತೊಂತಾರ ಎಲ್ಲದಕ್ಕೂ ರೊಕ್ಕ.
ಹ್ಮ
ಪ್ರಾಕ್ಟಿಕಲ್ ಬರ್ದರ್ ರೇ ರೊಕ್ಕಾನೆ. ಒಂದ ಒಂದು ಪೇಪರ್ ಪ್ರಾಕ್ಟಿಕಲಿ ಮುನ್ನೂರು ರೂಪಾಯಿ
ಹೌದಲ್ಲ
ಹ್ಮ್
ಬರ್ಕೊ ಆಡಿಮಿಷನ್ ಮಾಡರ ಜಗ್ಗಿಜನ್ನ.
ಹಾ
ಅಡ್ಮಿಷನ್ ಮಾಡ್ಯಾರ ಗುರುಕುಲ.
ಹಾ ಮಾಡ್ತಾನ.
ಮಾಡಾರ
ಅಥವ ಅಡ್ಮಿಷನ್ ಅಡ್ಮಿಷನ್ ಅವ ಒಂದ್ ಜಗ್ಗೇನು.
ಅಲ್ಲಿ
ಬಿ ಎ ದ ಬಿ ಎ ದ ಹ್ಮ್ ಬಿ ಎ ದವರದು ಅಂತು ಜಾಸ್ತಿ ಅವನು.
ಬಿ ಎ ಯನ ಅದನಲ್ಲಿ.
ಏನ್ ಕ್ಲಾಸ್ ಗೊತ್ತಿಲ್ಲ ಅಷ್ಟೇ ಏನ್ ಹೇಳ್ತಾರ ಬಿಡ್ತಾರ ಬಟ್. ಬಿ ಎ ದವ್ರು ಜಗ್ಗೆ ಮಂದಿ ಇರ್ತಾರೆ
ಹಾ
ನಾವೇನ್ ಡೈರೆಕ್ಟ್ ಎಕ್ಸಾಮ್ ಹೋಗಿ ಬರ್ದು ಬರದಷ್ಟು.
ನಾನು ಒಂದ್ಸಲ ಹೋಗಿದ್ದೆ ಯಾವಾಗ ಕಲ್ಸ್ಪಟ್ಟಿ ಮಾಡಾಗ ಅಷ್ಟೊಂದೇನು. ಅಷ್ಟೊಂದು ಕಾಣಲಿಲ ಸ್ಕೂಲ್.
ಹ್ಮ್
ಹೆಂಗ್ ಅದನ್ ಮತ್ತೆ ಈಗ.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
ಅವವಾಗ ಎರಡು ವರ್ಷದ ಮುಂದಾನೆ ಹೋಗಿದು.
ಹ್ಮ್ ಅಷ್ಟೇ.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
ಮತ್ತೆ.
. ಜಾಸ್ತಿ ರೊಕ್ಕ ಅಂದ್ರ ಬೇರೆ ಕಡೆ ಆದ್ರೆ ಕಮ್ಮಿ ಅವ.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
ನಮ್ ಕಾಲೇಜದಾಗ ಸ್ವಲ್ಪ ಜಗ್ಗೆ ತೋತಾರ.
ಹೌದಾ.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
ಕಾಲೇಜ್ ಅಂದ್ರ ಜಗ್ಗೆ ರೊಕ್ಕ ತೋಂತಾರ. ಅದ್ರಾಗ ಇವು ಸೇಮ್ ವೈಸ್ ಇರ್ತವಲ್ ರೊಕ್ಕ ಕಟ್ಲೆ ಬೆಕ.
ಅಂದ್ರೆ ಈಗ ಒಮ್ಮೆಲೆ ಕಟ್ಟಂಗ ಇಿಲ್ಲೇನೋ ವಟ್ಟ ಎಕ್ಸಾಮ್ ಸಮ್ ವಮಿ ಕಟ್ಲೇಬೇಕು.
ಸೆಮ್ ವೈಸ್.
ಅಂದ್ರೆ ಹಿಂಗ ಗ್ರೂಪ್ ಮಾಡಿರ್ತಾರಲ್ಲ ಎಕ್ಸಾಮ್.
ಅದ್ರೊಳಗೆ ಎಷ್ಟು ಒಂದೆಡೆ ಬ್ಯಾಕ್ ಅದುವುನು ಮತ್ತೆ ಅದಕ್ ರೊಕ್ಕ.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
. ಈಗ ಗ್ರೂಪ್ ಮಾಡಿರ್ತಾರಲ್ಲ ಅದು ಮೆಸೇಜ್ ಆಗ್ತಾರ ಏನ್ ಎಕ್ಸಾಮ್ ಇದಾಗ.
. ಅಂದ್ರರು ಮಾಸ್ಕ್ ಕಾರ್ಡ್ ಕೊಟ್ಟಿರ್ಲ ಇನ ಮಾಸ್ಕ್ ಕಾರ್ಡ್ ಇಸ್ಕೊಬೇಕು ಅವ್ರ ಬಳ್ಳಿ.
ಅಂದ್ರೆ ಫುಲ್ ಕಂಪ್ಲೀಟ್ ಆದ್ಮೇಲೆ ಕೊಡ್ತಾರೆ ಏನ್.
ಇಲ್ಲ ಕೊಡ್ತಾರ ನಾವ್ ಈಗ ಏನನ್ ಕಾಲರ್ಶಿಪ್ ಹಾಕಕ್ ಕೇಳ್ಬೇಕಾಗ್ತದೆ.
ಸೇಮ್ ವಾಯ್ಸ್ ಕೊಡ್ತಾರಾ.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
ಒಂದ್ ಸೆಮ್ಮ ಮುಗ್ದ್ ಗಳ ಕೊಡ್ತಾರನೆ.
ಕೊಡಲ್ಲ ಇವರು ಇನಾ ಬಂದಿಲ್ಲ ಅಂತ ಹೇಳ್ತಾರ. ಕೇಳ್ಬೇಕ್ ನಾವ್ ಕೇಳಿಲ್ಲ ಫೋನ್ ಹಚ್ಚಿದ ಫೋನ್ ಹಚ್ಚಿದ್ರೆ ಗೊತ್ತಾಗ್ತದ.
ಹ್ಮ ಕೇಳಬೇಕಿಲ್ಲ.
ವಯಿ ಹೇಳಿದ್ರ ಹೇಳತಾರ ಅವರು ಇಲ್ಲ ಅಂದ್ರೆ ಇಲ್ಲ.
ಹೌದಾ. .
ರಿಸಲ್ಟ್ ಬಿ ಹೇಳಡಲ್ಲ ನಾವೇ ಚಕ್. ಮಾಡಿವ್ ರಿಸಲ್ಟ್ ಎಸ್ ಎಮ್ ಅಂದ್ರೆ ಬ್ಲಾಕ್ ಅದು. ಹೋಗಿದಕ್ ಫೋನ್ ಹಚ್ತಾರ ಫೀಸ್ ಕಟ್ಬೇಕು ರರಿಜಿಸ್ಟ್ರಿ ಅಂತಹೇಳಿ.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
ಆಯ್ತಷ್ಟೇ.
ಅಂದ್ರೆ ಪೇಪರ್ ಹೋಗಿದ್ದವು ಅಂದ್ರೆ ಅಚತಾರಾನ.
ಹಾ ಅಚತಾರ.
ಪೇಪರ್ ಎಂಗ್ ಹೊತವ ಹೊತವ ಅಂದ್ಯಾ.
ಹೋಗಿರ್ತ ಫಸ್ಟ್ ಸೆಮಗ್ ಬೇರೆ ಬೇರೆ ಕಡೆ ಬಿದ್ದಿತ್ ನಂಬು ಹೋಗಿದ್ದು ಎರಡ್ ಪೇಪರ್.
ಹೌದ
ಹ್ಮ್
ಸೇ
ಇವಾಗ ಏನಿಲ್ಲ ಇವಾಗ ಸೆಕೆಂಡ್ ತರ್ಡ್ ಸೆಮ್ ಎಲ್ಲಾ ಚಲೋನನೆ ಬಂದವಾ.
ಬಿದ್ರ ಯಾರು ಫೇಲ್ ಆಗದೇ ಇಲ್ಲ ಅಂತಾರ ಅದಕ್ಕ.
ಹಾ
ಡಿಗ್ರಿ ಯಾರು ಫೇಲ್ ಆಗೋದಿಲ್ಲ ಅಂತಾರ ಅದಕಂದೆ.
ಹ್ಮ್ ಹಾಗಲ್ಲ ಅಂತಾರ ಒಂದ.
ಇಂಟರ್ನಲ್ ಮಾರ್ಕ್ಸ್ ಅವೆಲ್ಲ ಕೊಡ್ತಾರಲ್ಲ ಅದಕ್ ಇದಕ್ ಮ್ಯಾಚ್ ಆತ್ ಕವರ್ ಆತದ ಆಗಲ್ಲಂತ.
ಹ್ಮ್ ಅವಾಗ ಫಸ್ಟ್ ಸೇಮ್ ಇದ್ದಾಗ ಎಲ್ಲಾರು ಫೇಲ್ ಆಗಿದ್ದ ನಮ್ಮ ಗ್ರೂಪ್ ಅಲ್ಲಿ. ಬೇರೆ ಕಡೆ ಇದ್ವಲ್ ಫಸ್ಟ್ ಸೇಮ್ ಎಕ್ಸಾಮ್.
ಹೌದ
ಅಲ್ಲೇ ಇದ್ದು ಅಂದ್ರ ಪಾಸ್ ಆಗ್ತೀರಿ ಏಲ್ಲರು.
ಐತ್ತು ಅದೊಂದು ಬರದುಬಿಡು ಅಯ್ತು ಇನ್ನೊಂದ ಸೆವೆನ್ ಒಂದ ವರ್ಷ ಮುಗದ ಕಂಪ್ಲೀಟ್ ಆಗ್ತದ.
ಹ್ಮ್
ಆಯ್ತ್ ಡಿಗ್ರಿ ಮುಗಿತತದ ಆಯ್ತ್ ಮುಂದಿನ ವರ್ಷದ ಇದೆ ಡಿಗ್ರಿ ಮುಗ. ನೋಡ್ಬೇಕ್ ಡಿಗ್ರಿ ಆದ್ಮೇಲ್ ಮತ್ತೆ.
ಹ್ಮ್ ಮತ್ತೆ ಹೆಂಗ ಹೆಂಗ್ ಬರ್ತವ.
ಡಿಗ್ರಿ ಒಂದ್ ಮುಗಸಿ ಮುಂದ್ ನೋಡ್ಬೇಕ ಏನ್ ಮಾಡ ಬಿ ಎಡ್ ಮಾಡಕ್
ಹಲ್ಲೋ
ಹಾ
ಮತ್ತೆ ಮಾಡ್ತಿನಿ
ಹಾ ಮಾಡ ಮತ್ತೆ ನಿನ್ ಹೆಂಗ.